ಹಲೋ
ಆರಾಮ ರೀ
ಹಾ ಆರಾಮ್ ನೋಡ್ರಿ ಪಿ ನೀವ್ ಆರಾಮ.
ಹಾ ಕಾ ಆರಾಮ್ ನೋಡ್ರಿ
ಚಾ ಕೂಡ್ದ್ ಪ್ಪಿ
ಹಾ ಅತಕ್ಕ ನಿಮ್ದು
ನಂದು ಆತ್ ನೋಡುವ ಏನ್ ಮಾಡ್ತಿದ್ದಿ. ಕೆಲ್ಸ ಹೂ ಆತಪ್ಪಿ ಈಗ ಅದ ಮತ್ತೆ ದೀಪಾ ಹಚ್ಚಿ ಕುಂತ ನೋಡು ಕಾಲ್ ಮಾಡಿದೆ. ಹ್ಮ ಓದ್ತಿದ್ದ್ಯಾ ಏನ್ ಮಾಡ್ತಿದ್ದಪ್ಪಿ.
ಹೂ ಅಕ್ಕ ಓದ್ತಿದ್ದಿನಿ ಇನ್ನು.
ಹ್ಮ್ ಹ್ಮ್ ಏನ್ ಓದ್ತಿದ್ಯ.
ಎಮ ಎಫ್ ಸೆಕೆಂಡ್ ಇಯರ್ ಈಗ.
ಹೌದಾ ಹಂಗಾರ ಫ್ಯಾಮಿಲಾಗ ಟೈಮ ಸಿಗೋಲ್ ಬಿಡ ಜಾಸ್ತಿ.
ಇಲ್ಲ ಕಾಲೇಜ್ ಹೋಗೋದು ಬರೋದು. ಅದೇ ಆಕತಿ ಸ್ಯಾಟರ್ಡೆ ಸಂಡೇ ಒಂದ್ ಸ್ವಲ್ಪ ಹ್ಮ್
ಈಗೆಲ್ಲಾ ಹಂಗೆ ಆಗ್ಬಿಟ್ಟಲ್ಲಪ್ಪ ಎಲ್ಲಾ ಬರೇ ಕಾಲೇಜು ಮನಿ ಮನಿ ಬಿಟ್ರ ಫೋನು ಫೋರ್ ಒಳಗೆ ನ ನೋಟ್ಸ್ ಮಾಡ್ಕೊಳ್ಳೋದು ಇಷ್ಟ ಫ್ಯಾಮಿಲಿ ಜೊತೆ ಕುಂದೋದು ಚಾ ಕುಡಿಯೋದು ಟೈಮ್ ಸ್ಪೆಂಡ್ ಮಾಡೋದಗೆಲ್ಲ ಹೋಗಿ ಬಿಟ್ಟೈತಿ.
ಹೋಗಿ ಹೌದಾ ಹೌದಕ್ಕ
ಹ್ಮ್ ನಿಮ್ ಫ್ಯಾಮಿಲಿ ಎಷ್ಟ್ ಜನ ಅದಿರ್ತಿ ನೀವ
ನಮ್ದು ಜಾಯಿಂಟ್ ಫ್ಯಾಮಿಲಿ ಅಕ್ಕ. ನಮ್ಮ ಪಪ್ಪಾರು ಆರ್ ಜನ ಅಂತಮ್ಗಳವ್ರು
ಹ್ಮ್ ಹ್ಮ್ ಹ್ಮ್
ಇಷ್ಟು ಕೂಡದೇನು.
ಪ್ಪಿ ಈಗೆಲ್ಲಿ ನಮ್ದಲ್ಲಾ ನೋಡು. ಈ ತರ ಜಾಯಿಂಟ್ ಫ್ಯಾಮಿಲಿ ಇಲ್ಲಲ್ಲಪ್ಪಾ ಅಂತ ಹೇಳಿ ನಾವವು ಒದ್ದಾಡ್ತೇವೆ
ಹ್ಮ್ ಅಜ್ಜಿ ಐತಿ ಅಜ್ಜ ಇಲ್ಲ
ಹಾ ಹಾ ಅಜ್ಜಿ ಏಡಿದಾರ
ಹಾ ಏಜ್ ಆಗೈತೆ
ಹ್ಮ್ ಚೆನ್ನಾಗ್ ಬಿಡಪಿ ಈಗೆಲ್ಲಾ ಅಜ್ಜಿಗಳೆಲ್ಲಾ ಈಗ ಎಲ್ ಜಾಸ್ತಿ ಇಲ್ಲ ಎಲ್ಲಾ ಅಜ್ಜಿಗಳು ಅಜ್ಜಗಳು ಯಾರನಾರು ದೊಡ್ಡಪ್ಪಾ ಚಿಕ್ಕಪ್ಪ ಅಂಕಲ್ ಅಂಕ್ಲಿ ಪರಿಚಯ ಮಾಡಸ್ಬೇಕಂದ್ರೆ ಎಲ್ಲ ಯಾವರ ಫ್ಯಾಮಿಲಿ ಫಂಕ್ಷನ್ ಒಳಗಷ್ಟೇ
ಶನೀ ಇದ್ದಾಗ ಹೌದಕ್ಕ
ಹ್ಮ್ ಎಲ್ಲಿ ಫಂಕ್ಷನ್ ಗಳೆಲ್ಲ ಮಾಡ್ದಾಗ ಎಲ್ಲ ಚೆನ್ನಾಗ ಬಿಡ ಹಂಗರ್ ನಿಮಗೆ
ಹ ನಿನ್ನೆ ಒಂದ ಫಂಕ್ಷನ್ ಇತ್ತಕ್ಕ ನಮ್ಮ ಮನ್ಯಾಗ ನಾರ ದಟ್ಟಿ ತರ್ತಾರಲ್ಲ
ಹಾ ಹಾ ಹಾ ಅತ್ತಿಗೂ ಅಜ್ಜಿ ಮನಿಯಿಂದ ತರ್ತಾರಲ್ಲ ಅಪ್ಪಿ ಹಾ
ಕ್ಕಪ್ಪನ ಮಗಳಿಗೆ ತಗೊಂಡ್ ಬಂದಿದ್ರ ಎಲ್ರು ಬಂದಿದ್ರು
ಚೆನ್ನಾಗಲ್ಲ ಈಗೆಲ್ಲ ಎಲ್ಲಪ್ಪ ನ ರತಿ ತಟಿ ಫಂಕ್ಷನ್ ಇವೆಲ್ಲಾ ನೋಡ್ಬೇಕಂತ ಅಂದ್ರೆ ಹಳ್ಳಿ ಸೈಡ್ ಅಷ್ಟೇ ಸಿಟಿ ಒಳಗೆ ಎಲ್ಲ ಇವೆಲ್ಲ ಏನು ಇಲ್ಲ ಪ ಇವನ್ ಈಗ ಮೆಚ್ಚೋಳಗ ಫಂಕ್ಷನ್ಸ್ ಐತ ತ್ತ ಮಾಡೋದ ಇಲ್ಲ ಏ ಎಲ್ಲಿ ಮಂದಿ ಕರ್ದು ಎಲ್ಲಿ ತಲೆ ನಡಿ ಅಂತ ಹೇಳಿ ಮನಿ
ಹೌದ ಹೌದು ಅದು ಒಂಥರ ಏನೋ ಅಸಹ್ಯ ಆಗ್ತೈತಾನೋ ತರ ಟ್ರೀಟ್ ಮಾಡ್ತಾರ ಆತರ ಫಂಕ್ಷನ್ ಮಾಡಕ
ಏನೊ ತರಾ ಸೇಮ್ ಮಾಡ್ಕೊಂಡಂಗ್ ಮಾಡ್ಕೊಂತಾರ ಆ ಹೆಣ್ಮಕ್ಳು ಆತರ ಮಾಡ್ಕೊಂತಾರ ಮನೇಲಿ ದೊಡ್ಡೋರೇ ಈಗ ಯಾರಾರ್ ಮೊಲಿನನ್ ಕತೆ ಹಳೆ ಕಾಲದರ್ ಕತೆ ಮಾಡ್ತಾರಂತ ಮ ಅವಾಗೆಲ್ಲಾ ನೋಡಿ ಅಪ್ಪೆ ಆ ಕೇಳಂಗಿಲ್ಲಪ್ಪಿ ಮೊಲೆಲ್ಲ ನೋಡಿ ನ ಅದ್ ಅಜ್ಜ ಅಮ್ಮಗಳು ಇದ್ದ್ ಕಾಲ್ದೊಳಗೆಲ್ಲ ಆ ಮನೆಯ ಒಳಗ್ ಸಹಿತ ಕೂರ್ಸ್ತಿದ್ದಿಲ್ಲ ಹೊರಗಡೆ ಆಹ್ ಇಥರ ಇದ್ರ ಟೈಪ್ ಮಾಡ್ತಿದ್ರಲ್ಲ ಪಿ ಕೂರ್ಸೋಕ ಅಂತಾನೆ ಹಾ ಚಪ್ಪ್ರ ತರಾ ಹಾಕ ಅಕ್ಕಿ ಕೂರ್ಸಿ ಮಾಡಿ ಎಷ್ಟೆಲ್ಲಾ ಶಾಸ್ತ್ರ ಎಷ್ಟ್ ಚೆನ್ನಾಗ್ ಮಾಡ್ತಿದ್ರು ಈಗೆಲ್ಲಾ ಶಾಸ್ತ್ರ ಪಾಸ್ತ್ರ ಎಲ್ಲಾ ಹೋಗೇ ಬಿಟ್ಟ ಇವನ್ ಮದುವರಿ ಒಳಗ್ ಸೈಹಿತ ಏನ್ ಶಾಸ್ತ್ರ ಸಿಗಲ್ಲ ನೋಡ್ನ ಹೌದಲ್ಲ ಮದಲೆಲ್ಲಾ ದೊಡ್ಡವ ಎದುರುಗಡೆ ಇದ್ದ ಎಲ್ಲಾ ಶಾಸ್ತ್ರಗಳು ಮಾಡಿಸ್ತಿದ್ರು ಈಗ ಏನಿಲ್ಲ ಎಲ್ಲ ಇವೆಂಟ್ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟ ಈಗ ನೀ ಮದ್ವೆ ಮ್ಯಾನೇಜ್ಮೆಂಟ್ ಇಂದ ಇಷ್ಟ್ ಅಮೌಂಟ್ ಅಂತ ಕೊಟ್ಟಿ ಅಂದ್ರೆ ನೀನ್ ಡ್ರೆಸ್ ಕಲೆಕ್ಷನ್ ಇಂದ ಹಿಡಿದ್ ಜ ವಿ ಎಲ್ಲ ಹೋಟಲ್ ರೂ ಎಲ್ಲಾ ಅವ್ರೇ ಇದ್ ಮಾಡ್ತಾರ ನೋಡ್ರ ಹೌದಪ್ಪಿ ಈಗ ಫ್ಯಾಮಿಲಿಗೆ ಯಾರ್ ಕರ್ಸ ಹಾ ಆಮೇ ಇಲ್ಲಿ ಇನ್ನೊಂದು ಬಿಟ್ಟು ಮತ್ತೊಂದು ಶಾಸ್ತ್ರ ಗೀಸ್ತ್ರ ಎಲ್ಲಾ ಏನು ಇಲ್ಲ ನೋಡು ಈ ಮೆಹಂದಿ ಫಂಕ್ಷನ್ ಶಕ್ಷ ಎಲ್ಲಾ ದೊಡ್ಡವರೆಲ್ಲ ಕುಂದ್ರಿಸಿ ಮಕ್ಳಿಗೆಲ್ಲಾ ಹಚ್ಚಿ ಮಾಡಿ ಆ ಏ ಏನೋ ಇಲ್ಲ ಅಪ ಮಂಟ್ಲ್ ಮದ್ವೆಗಳಂತ ಅಂದ್ರೆ ಮನೆಗೆಲ್ಲಾ ಕುತ್ಕಳೋದು ಎಲ್ಲ ಅಡ್ವಾನ್ಸ್ ಆಗ ಬರೋದು ಅಶಣ ಕುಟ್ಟೋದ್ರಿಂದ ಹಿಡೋದ ಎಲ್ಲ ಫ್ಯಾಮಿಲಿ ಮಾತಾಡ್ಕೊತ ಮುಟ್ಕೊಂತ ಎಷ್ಟು ಚೆಂದ ಮಾಡ್ತಿದ್ರು ಹೌದಪ್ಪಿಪ್ಪ ಮಳೆಲ್ಲ ಇಡ್ಸೋರು ಮಾಡೋರೆಲ್ಲ ಎಷ್ಟ್ ಚಂದ ಮಾಡ್ತಿದ್ರು ಈಗಏನು ಇಲ್ಲ ಇಲ್ಲ
ಹೌದ ಹಳ್ಳ ಕಡೆ ಈಗ ಮಾಡರ್ ಮಾಡ್ತ ರ ಬಟ್ ಇವಾಗೆಲ್ಲ ಸಿಟಿ ಕಡೆ ಮಾಡಲ್ಲಾಗುತ್ತೆ
ಹೌದು ಈಗ ಏನಾದ್ರು ಸ್ವಲ್ಪ ಶಾಸ್ತ್ರಗಳು ಅವ ಇವು ನೀ ನೋಡ್ಬೇಕಂತಂದ್ರೆ ಹಳ್ಳಿ ಕಡೆನ ಇತತಿ ಸಿಟಿ ಕಡೆಗಂತು ಏನು ಇ ಈಗಲ್ಲಾ ಮದುವೆ ಐತಿ ಅಂತೇಳಿ ಬರ್ರಿ ಅಂತ ಏನಾರ ಕರೆದ್ರೆ ಮದುವಗಷ್ಟೇ ಬಂದು ಹೋಗ್ತಾರ ಆ ಮಕ್ಕಳಿಗೆ ಫ್ಯಾಮಿಲಿ ಬಾಂಡಿಂಗ್ ಅದಲ ಅಜ್ಜ ಅಜ್ಜಿ ಇವ್ರು ನಮ್ಮೂರು ಅನ್ನೋ ಇದನ್ನೇ ಇರೋದಿಲ್ಲ ಆ ಮಕ್ಕಳಿಗೆ ಬ ಹಾ ಗೊತ್ತಾ ಇರೋದಿಲ್ಲ ಆಮೇಲೆ ಫೋನ್ ಒಳಗಗೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತಪ್ಪ ಎಲ್ಲಾರು ನಾವಲ್ಲ ಚಿಕ್ಕೋರು ಇದ್ದಾಗ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಎಲ್ಲಾ ಸೇರಿ ನಾವು ಆಟಾದು ಆಡ್ತಿದ್ವಿ
ನಾವು ಆಡ್ತಿದ್ವಿ ಅಕ್ಕ ಈಗ ಏನಿಲ್ಲ ಫೋನು ಬರೀ ಹುಡ್ರು ಫೋನು ಫೋನು ಫೋನು ಸ್ಕೂಲಿಗೆ ಹೋಗೋದು ಬರೋದು
ಹಾಗ ಹೋಮ್ ವರ್ಕ್ ಮಾಡಕು ಕಾಂಪ್ರಮೈಸ್ ಬೇಕಕ್ ಅವ್ರ ಜೊತೆ ಅವ್ರು ಹೋಮ ವರ್ಕ್ ಮಾಡಿದ್ರೆ ಆ ಹೋರ್ಕ್ ಆದ್ಮೇಲೆ ಫೋನ್ ಕೊಡ್ಬೇಕಂತೆ ನಾವೋಗ ಎಷ್ಟೆಲ್ಲಾ ಆಟ ಆಡ್ತಿದ್ವಪ್ಪಿ ಈಗ ಅಣ್ಣ ಆಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಮ ಜೊತೆಗೆ ಈ ಕಾಡ್ಸ ಕಾಡ್ಸ ಆಡ್ತಿದ್ವಪಿ ಕಣ್ಣ ಕಣ್ಣ ಚಲೆ ಕಾರ್ಡ್ಸು ಆಮೇಲೆ ಈ ಚೀಟಿ ಆಡೋದಂತ ಗೊತ್ತಾ ನಿಂಗ ಚೀಟೆ ಆರ್ತಿದ್ವಲ್ಲ ಐದ್ ಪಿಕ್ಚರ್ರ ಹೆಸರು ಐದ್ ಹೂವಿನ ಹೆಸರು ಹಿಂಗ್ ಮಾಡಿ ನೀರಿಗೆ ನನ ಅಲ್ಲಿ ಯಾರ್ಗ್ ಒಂದೇ ತರದ ನಾಲ್ಕ್ ಸೆಟ್ ಬರುತ್ತೆ ಅವ್ರದ್ದ ಇ
ಹಾ ಸೆಟ್ ಆಗದು
ಹಂಗ ನಾವು ಬಾಳ ಆಟಾಡ್ತಿದ್ವಪ್ಪಿ ಆಮೇಲ್ ನಾವು ಇದು ಎಲ್ಲಾ ನಾವು ನಮ್ಮ ಮೂರು ಜನ ದೊಡ್ಡಪ್ಪರ್ ಫ್ಯಾಮಿಲಿ ನಮ್ಮ ಅಮ್ಮ ಪಪ್ಪ ನಮ್ಮ ಮಾಮ ಆಂಟಿ ಎಲ್ಲ ಸೇರಿ ನಾವ್ ಒಂದ್ ಇಪ್ಪತ್ತು ಜನ ಎಲ್ಲಾ ಮುಂದ್ಗುಡ್ಕ್ ಹೋಗ್ತಿದ್ವಪ್ಪ ಈ ವರ್ಷ ವರ್ಷ ವರ್ಷ ವರ್ಷ ಪ್ರತಿ ವರ್ಷನುೂ ಹೋಗಿ ಅಟೆಂಡ್ ಮಾಡಿ ಬರ್ತಿದ್ವಿ ಬಟ್ ಈ ವರ್ಷನೇ ಇಲ್ಲ ನೋಡ್
ಹ್ಮ್
ಹ ಈಗೆಲ್ಲ ಮದುವೆ ಆದ್ಮೇಲೆ ಎಲ್ಲ ಸ್ವಲ್ಪ ಅಂದ ಗ್ಯಾಪ್ ತಗೊಂಡ್ಬಿಡ್ತೇವಿ
ಹೌದಕ್ಕ ಬ್ಯಾಚುಲರ್ ಲೈಫ್ ಎಷ್ಟೊ ಚಲೋ ಅನ್ಸ್ಬಿಡ್ತೈತಿ
ಇಲ್ಲ ಆಫ್ಟರ್ ಮ್ಯಾರೆಜ್ ಲೈಫು ಚಲೋ ಇರ್ತತಿ ಬಟ್ ಆ ಮೊದ್ಲಿಂದ ನಾವ್ ಅಲ್ಲಿ ಟೈಮ್ ಕಳದಂಗೆ ಈ ಕಡೆ ಗಂಡ ಮನೆಗ್ ಬಂದ್ಮೇಲೆ ಆಗೋದಿಲ್ಲ ಹೌದಲ್ಲ ಹ್ಮ್ ಮತ್ತಪ್ಪಿ
ಹ್ಮ ಹೇಳಬೇಕಕ್ಕ ನೀವೇ ಮತ್ತೆ ನಿರ್ೇ ಶ ಜನಾಕ
ನಮ್ ಮನೇಲಿ ನಾವು ಅಕ್ಕ ತಂಗಿರ್ ನಾಕ್ ಜನ ಅತಿ ನಾನು ಸೆಕೆಂಡ್ ನಾವುಕ್ಕ ತಂಗ ಆ ನನಗ ಇಲ್ಲಿ ಈ ಕಡೆ ಸೈಡ್ ಕೊಟ್ಟಿದ್ದಾರೆ ನಮ್ಮ ದೊಡ್ಡ ಅಕ್ಕ ದುಬೈ ಅಲ್ಲಿ ಇರ್ತಾರೆ ಅವರು ವರ್ಷಕ್ಕೊಂದ್ಸರಿ ಬಂದ ಬರುದು ಅವ್ರ ಬಂದಾಗನನೆ ನಾವ್ ನಾಲ್ಕು ಜನ ಅಕ್ಕ ತಂಗಿಯರ್ ಸೇರ್ಬೇಕು ಈಗ ನೆಕ್ಸ್ಟ್ ಟೂ ಮಂತ್ ಬಿಟ್ಟ ಅದ್ರ ನೆಕ್ಸ್ಟ್ ಮಂತ್ ಅವ್ರು ಬರೋರ ಇದಾರರು ಅವಾಗೇನ ಎಲ್ಲ ಫ್ಯಾಮಿಲಿ ಸೇರೋದಐತಿ ಮತ್ತ ಅದ್ರಲ್ಲಿ ಮತ್ತ ಅವ್ರು ಆ ಫಂಕ್ಷನ್ ಈ ಫಂಕ್ಷನ್ ಹಗ ಬೇರ್ ಬೇರೆ ಇರ
ಹ್ಮ್ ಹ್ಮ್ ಹ್ಮ್ ಆದ್ರೂ ಒಂಥರಾ ಖುಷಿ ಕೊಡ್ತವ್ ಫಂಕ್ಷನ್ ಗಳು
ಫಂಕ್ಷನ್ ಖುಷಿ ಅಪ್ಪಿ ಆಮೇಲೆ ಆ ಈಗ ನಮ್ ಮನೆಗ್ ಏನಾರ್ ಫಂಕ್ಷನ್ ಮಾಡದಾಗ ಈಗ ಎಲ್ಲಾರು ಬರ್ತಾರ ಖುಷಿ ಇರ್ತತಿ ಬಟ್ ನಾ ಆ ಫಂಕ್ಷನ್ ಟೈಮ್ ಒಳಗೆ ಅವ್ರ ಜೊತೆ ಟೈಮ್ ಕಡೆಗಿಂತ ಬರೆ ಆ ಬರೋರು ಹೋಗೋನ್ನ ವಿಚಾರ್ಸೋದು ಮಾಡೋದು ಹಾ ಎಕ್ಸ್ಟ್ರಾ ಕೆಲ್ಸನ ಆಗ್ಬಿಡುತ್ತೆ ಅವ್ರಗ ಒಳ್ಳ ನಾವು ಮತ್ತೆ ಊರ್ ಹೋಗಿ ಆದ್ಮೇಲೆ ನಾವ್ ಪುರುಷೋತ್ ಆದ್ಮೇಲೆ ಕಾಲ್ ಮಾಡಿ ಬಂದಾಗ ನಿಮ್ ಜೊತಿ ಟೈಮ್ ಕಳೆಯಕೆ ಆ ಆ
ಹ ಹೌದಕ್ಕ ಹೌದು ಹಂಗೆ ಆಗತ್ತ
ಒಂದೊಂದ್ಸರಿ ಹಂಗೆ ಆಗುತ್ತೆ ಯಾಕಂದ್ರೆ ಒಬ್ಬರು ಇಬ್ಬರು ಇರಲ್ಲಲ್ಲ ಎಲ್ರೂ ಇರ್ತಾರ ಅಂದಾಗ ಎಲ್ಲಾರ್ಗೂ ಟೈಮ್ ಕೊಡ್ಬೇಕು
ನಮ್ ಫ್ಯಾಮಿಲಿದಾಗು ನಮ್ ಅತ್ತೆಯರು ಮೂರ್ ಜನ ಅವರೆಲ್ಲಾ ಅವರ ಮಕ್ಕಳು ಅವರೆಲ್ಲ ಬರ್ ದಂದ್ರೆ ಜಾತ್ರಿ ಟೈಮ್ದಾಗ ಅಷ್ಟ ಬರ್ತಾರ ಅವರು ಫುಲ್ ಒಂದ ಫಿಫ್ಟಿ ಸಿಕ್ಸ್ಟಿ ಮೆಂಬರ್ಸ್ ಆಗಿರ್ತಾರ ಎಲ್ರೂನು ಸೇರಿಸಿ
ಹಾ ಪೇ
ಫುಲ್ ಒಂತರ ಖುಷಿ ಆಗುತ್ತೆ ಏನೋ ಒಂತರ ಬಟ್ ಕೆಲ್ಸ ಮಾಡದ್ರಾಗ ಸಾಕಾಗ್ಬೇಕು ನೀನು
ಹೌದಪ್ಪಿ ಬರ ಚಾ ಮಾಡು ಕಾಫಿ ಮಾಡು ತಿಂಡಿ ಮಾಡು ಅವ್ರಿಗೆ ಅದ ತಂದಕೊಡು ಹಾ ಅಡಗೆ ಮನೆಯಲ್ಲಿ ಅಡ್ಗೆ ಮಾಡೋರು ಒಬ್ಬರು ಆದ್ರೆ ಅದು ಸರ್ವೆಂಟ್ ಇನ್ ಇನ್ನೊಬ್ರು ಹ ಹೋಗೋದು ಕೊಡೋದು ಬರೋದು ಅಮ್ಮ ನೀರ್ ತುಂಬ ಚಾಕ ಬರೋದು ಅದು ತ ಇದನ್ ತೊಬ ಅಂತೇಳೆ ಸರ್ವಟ್ ಕೆಲ್ಸನೇ ಜಾಸ್ತಿ ಆಗ್ಬಿಡತು ಮಕ್ಳಿಗೆ ಈಗೆಲ್ಲ ಯಾರು ಹಂಗ ಮಾತ್ ಕೇಳೋದಿಲ್ಲ ಅಪ್ಪೆ
ಹೌದಕ್ಕ ಊಟ ಮಾಡಿದ್ದಲ್ಲೇ ಕರಗ್ ಬಿಡ್ತತಿ
ಹಾ ಅಲ್ಲೇ ಹೌದ ಅಲ್ಲೇ ವಾಕಿಂಗ್ ಒಳಗೆ ಹೋಗ್ಬಿಡತ್ ನೋಡು ನಾವೆಲ್ಲಾ ಚಿಕ್ಕೋರ ಇದಿದ್ದಾಗ ಎಲ್ಲಾ ಆಕ್ತೀ
ಒಂದಚರ್ಗಿ ನೀರ್ ತಂಬಾರಪ್ಪಾ ಅಂದ್ರೆ ಹ್ಮ್ ಹ್ಮ ಫೋನ್ ಇದ್ರೆ ಏನೇ ಬೇಡ ಕಿವಿಯಾಗ ಹಾಕೊಣಂಗಿಲ್ಲ
ಊಟ ಮಾಡ್ಸಿದ್ ಸೈತಾ ಅವ್ರ ಬಾಯಾಗ ಅವ್ರನ್ ಲಕ್ಷ ಇರೋದಿಲ್ಲ ಆಗ್ಯೋದ ಇದು ಅಷ್ಟು ಫೋನ ಅಲ್ಲಿ ಇದು ಡಿಪೆಂಡ್ ಆಗಿರ್ತಾರೆ ಈಗ ಮಕ್ಕಳು ನೀ ಹೋಮ್ವರ್ಕ್ ಐ ಗೇಮ್ಸ್ಗಳು ನಾವೆಲ್ಲ ಅವಾಗ ಎಷ್ಟ್ ಚಂದ ಅಳಗುಳಿ ಮನ ಅಂತೆ ಚೌಕಾಬಾರ ಅಂತ ಆಮೇಲೆ ಕುಂಟಾಪಿಲಿ ಇವೆಲ್ಲ ಗ ಆ ಅಡ್ಗೆ ಆಟ ಸಾಮನ್ ಆಡ್ತಿದ್ವಪಿ ನಾವು ಬಾಳ ಆಟ ಆಡಿದೆ ಅಡ್ಗೆಿ ಸಾಮಾನ ನಮ್ಮ್ ಊರಲ್ಲಿ ಜಾತ್ರೆ ನಡುತ್ತೆ ಆ ಜಾತ್ರೆಯಲ್ಲಿ ಒಬ್ಬೊಬರು ಒಂದು ಆಟ ಸಮಂತತ್ ಹೊಂತಿದ್ವಿ ಮಿಕ್ಸಿ ಒಬ್ರು ಒಬ್ರು ಫ್ಯಾನ್ ಒಬ್ರು ಒಬ್ರು ಟಿಫನ್ ಬಾಕ್ಸ್ ಒಬ್ರು ಹಿಂಗ ತಗೊಂತಿದ್ವಿ ಅವನ್ನ ಏನಾದಾರ ಮನೇಲಿ ಸೊಪ್ಪು ಅವು ಇ ಗಿಡದ ಎಲೆಗಳು ಇಲ್ವಲ್ಲ ಇವನ್ನೆಲ್ಲಾ ಹಾಕಿ ಅಡಗೆ ಮಾಡೋದು ಆ ನಮ್ಮ್ ಮನೇಲಿ ಹೇಡ್ಗಿರಿ ನಿಮ್ಮ್ ಮನಲಿ ಅಡ್ಗಿರಿ ಈ ತರ ಆಟ ಆಡ್ತಿದ್ವಿ ಈಗನ್ ಮಕ್ಳಿಗೆ ಅವೆಲ್ಲಾ ಆಟದ ಟಚೇ ಇಲ್ಲ
ಗೊತ್ತೇ ಅಲ್ಲ ಹಂಗಂದ್ರ ಏನಂತ
ಹಾ ಗತ್ತ ಇಲ್ಲ ಆಮೇಲೆ ಈಗ ನಮ್ಮ ಪೇರೆಂಟ್ಸ್ಿಗೂ ಅದನ್ನ ಕ ಕುತ್ಕೊಂಡು ಹೇಳ್ಕೊಡಷ್ಟು ಪೇ ಇಲ್ಲದಂಗ ಆಗ ತಪ್ಪಿ ಈಗ ಟೈಮು ಇಲ್ಲ ಈಗ ಎಲ್ಲ ಬರ ಹೊರಗಡೆ ಫ್ಯಾಮಿಲಿಗೆ ದುಡಿಯಕ್ ಅಂತ ಹೇಳೆ ಹೊರಗೆ ಹೊರಗೆ ಹೊರಗೆ ಓಡ್ತಾರೆ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಆ ಮಕ್ಕಾಳಿಗೂ ಟಚ್ ಆಮೇಲೆ ಅದ್ರಂದ ಈಗ ಪೇರೆಂಟ್ಸ್ ಸ್ವಲ್ಪ ಸ್ವಲ್ಪ ಆಚೆ ಬಂದ್ಬಿಟ್ಟಿದ್ದಾರೆ ಅವ್ರರಿಗೆ ಮಕ್ಳಗ ಒಳ್ಳೆ ಎಜುಕೇಶನ್ ಕೊಡಸ್ಬೇಕ ಅಂತ ಹೇಳಿ ದುಡಿಯೋದ ಕಡೆಗೆ ಓಡೋದು ಆ ಮಕ್ಕಳು ಏನಾರ ಫಂಕ್ಷನ್ ಇದ್ದಾಗ ಅಷ್ಟೇ ಅವ ಮಕ್ಳಿಗೆ ಟ್ರಾವೆಲ್ ಮಾಡೋದ ಖುಷಿ ಇವ್ರು ನಮ್ಮವರು ಇವ್ರನ್ನ ಬೇಟೆ ಆಗ್ಬೇಕು ಇವ್ರ ಜೊತೆ ನಾವ್ ಟೈಮ್ ಕಳಿಬೇಕು ಅಜ್ಜ ಹೇಳ ಕತೆ ಕೇಳ್ಬೇಕು ಬೆಳದಿಂಗಳ ಊಟ ಮಾಡ್ಬೇಕು ಅ ಅಜಿ ನೋಡ್ಬೇಕು ಇವೆಲ್ಲಾ ಏನು ಇಲ್ಲ
ದರ
ಅವ ಆ ಕಾಲ ಮತ್ತೆಲ್ಲಾ ಬರೋದಿಲ್ಲ ಅವ
ಅದು ದೀಪಾವಳಿ ಆದ್ಮೇಲ ಅಕ್ಕ ಮೇಲೆ ಟೆರಸ್ ಮೇಲ್ ಕುತ್ಕೊಂಡ್ ಊಟ ಮಾಡ್ತಾರಲ್ಲಾ ಅದಕ್ಕ ಏನ್ ಅಂತಾರಲ್ಲಕ್ಕ
ಬೆಳದಿಂಗಳು ಊಟ ಅಂತಾರಪ್ಪಿ ಬೆಳೆದಿಂಗ್ಳ ಊಟ ಕೈ ತುತ್ ಕೊ
ಹಾ ಹಾ ಹಾ ಹಾ ಅದು ಒಂಥರ ಚಂದ ನಾವೆಲ್ಲ ಕಣ್ಣರು ಇದ್ದಾಗ ಕೊಡ್ತಿದ್ರಿ ಇವಾಗ ಏನು ಮಾಡಲ್ಲ
ಅ ಇವಾಗ ಕೈ ತತ್ತಿಲ್ಲಾ ಕೈಯಂದ ಊಟಾನೂ ಮಾಡ್ಸೋದಿಲ್ಲ ಇವಾಗೆಲ್ಲಾ ಮಿಕ್ಸ್ ಮಾಡಿ ಸ್ಪೂನ್ ನೀವೇ ಊಟ ಮಾಡಿತ್ಕಡ್ತಾರೆ ಅಮ್ಮಂದ್ರಷ್ಟೇ ಸ್ಪೂನ್ ಇಲ್ಲ ತಿನ್ಸೋದು
ಆರ್ ಸಿ ಸಿ ಮನ ಎಲ್ಲಾ ಇದ್ದಿದ್ದಿಲ್ಲ ಅವಾಗೆಲ್ಲ ಇವಾಗ ಆರ್ ಸಿ ಸಿ ಮನಿ ಆದ್ಮೇಲೆ ಯಾರ ಟೆರಸ್ ಮೇಲೆ ಊಟ ಮಾಡಲ್ಲ ಏನು ಮಾಡಲ್ಲ
ಏ ಈಗ ಹೆಂಗ ಬೇಕತ್ ಗೊತ್ತಾ ಏ ಹೋಗೋಣ ಅಂತ ಹೇಳಿ ಯಾರಾದ್ರೂ ಒ ಒರು ಅಂದ್ರು ಅನ್ಕೋ ಏ ಇವೆಲ್ಲಾ ಅಡ್ಗ ತೊಗೊಂಡ್ ಅಲ್ಲಿ ಮೇಲೆ ಹೋಗ್ತಾರ ಬಿಡ ಇಲ್ಲೇ ಊಟ ಮಾಡ್ಕೊಂಡು ಕುಂತ್ತ್ರ ಆ ತರಾಮ್ ಟಿ ನೋಡ್ಕೊಂತ ಅಂತೇಳೆ ಈಗೆಲ್ಲಾ ಊಟ ಮಾಡಿ ಫೋನಲ್ಲಿ ಇ ಇಲ್ಲ ಟಿವಿ ಕನೆಕ್ಟ್ ಮಾಡಿ ಟಿಲಿ ಏನಾದ್ರು ಮೂವಿ ಹಾಕಿ ಎಲ್ಲಾರೂ ಕುೂತ್ಕೊಂಡ್ ನೋ ಟೈಮ್ ಕಳಿತಾರೆ ಹೊತ್ತು ಈಗ ಒಬ್ರಗೊಬ್ಬರು ಪರ್ಸನಲ್ ಕುಂತ ಮಾತಾಡೋದು ಈಗಿಂದ ಏನುೋ ಅವವಾಗಿಂದ ಹೆಂಗಿ ಈಗ ನಿನ್ ಏನ್ ಸಮಸ್ಯೆ ಇ ನೀವ್ ಹೆಂಗಿದ ಏನ್ ಈಗೆಲ್ಲಾ ಫೋನಲ್ಲಿ ಅಷ್ಟೇ ಅಪ್ಯೋಗಲ್ಲ
ಹೌದಾ
ಎದ್ರ ಭದ್ರ ಸಿಕ್ಕ್ರೆ ಮಜಾ ಮಾಡೋದ ಅಷ್ಟೇ ನೋಡಿಗ್ ಫೋನ್ ಒಳಗೆ ಏನ ಮುಿದ ್ರ ಬಗ್ಗೆ ಹೇಳೋದು ಮಾಡೋದಷ್ಟೇ ಹಳೆ
ಅದೇ ಮಾತಾಕ್ತ ಅವರು
ಹಸ್ತ ಮಕ್ಳಗಂತೂ ಈಗಿಂದ ಮಕ್ಕಳಿಗೆ ಜಾಯಿಂಟ್ ಫ್ಯಾಮಿಲಿ ಟಚ್ ಇಲ್ಲ ಆಮೇಲೆ ಅವಕ್ಕೂ ಫ್ಯಾಮಿಲಿ ಅಂದ್ರೆ ಏನು ಅಂತೇಳಿ ಜಾಸ್ತಿ ಅಟ್ಯಾಚ್ಮೆಂಟ್ ಇಲ್ಲಪ್ಪಿ ಈ ಕಾನ್ವೆಂಟ್ ಸ್ಕೂಲ್ಗಳಗೆಲ್ಲ ಹ್ಮ
ಸ್ಕೂಲ್ ಒಂದಂದು ಬಂದ್ಬಿಟ್ಟ ಇವಾಗ ಕನ್ನಡ ಶಾಲಿದು ಗೊತ್ತಿರಲ್ಲ
ಕನ್ನಡ ಶಾಲೆೆಗೆ ನೀನ್ ಹೋದಿ ಅಂತ ಅಂದ್ರೆ ಕನ್ನಡ ಶಾಲಲಿ ಒಂದ್ ಸ್ವಲ್ಪ ಆಟಗಳು ಆಡ್ ಮಕ್ಕಳಿಗೀಗ ತಿಕ ತೆ ಬಗ್ಗೆ ಹೇಳೋದು ಇವೆಲ್ಲಾ ಇರ್ತಾವ ಬಟ್ ಕಾನ್ವೆಂಟ್ ಸ್ಕೂಲ್ ಅಲ್ಲಿ ಹ ಹೆಂಗಂದ್ರೆ ಬ
ನಾವೆಲ್ಲಾ ಕನ್ನಡ ಸ್ಕೂಲ್ ನಾಗ ಕೊಲ್ತೇವಕ್ಕ ಹ್ಮ್ ನಾವೆಲ್ಲ ಕನ್ನಡ ಸ್ಕೂಲ್ನವ ಕಲ್ತೇವಕ್ಕ
ನಾವು ಕನ್ನಡನೇ ಅಪ್ಪಿ ಬಟ್ ನಮ್ಮ ನಂತ್ರದ ಎಜುಕೇಶನ್ ಮಕ್ಕಳಿಗೆ ಜನ್ರೇಷನ್ಗೆ ನಾವು ಕನ್ನಡ ಕಲಿಸ್ತೇವೆ ಅಂತಂದ್ರೆ ಅವ್ರರು ಮುಂದಿನ ಲೈಫ್ ಅವ್ರರು ಲೀಡ್ ಮಾಡಕ್ ಕಷ್ಟ ಆಗ್ತತಿ
ಕಲ್ತೇವಿ ಅಂತ ನಮ್ಮ ಮಕ್ಕಳ ಕನ್ನಡ ಸ್ಕೂಲ್ ನ ಕಲ್ಸಲ್ಲ ನಾವು
ಹಾ ಅದ ಯಾಕ್ ಕಲ್ಸಲ್ಲ ಅಂತ ಅಂದ್ರೆ ಈಗಿಂದ ಕಾಲ ಈಗಿನ ಎಜುಕ